ಹಲೋ ಹಾ ನಮಸ್ತೆ ಮೇಡಮ್. ನಮಸ್ತೆ ಹಾ ಕೇಳಿಸ್ತಿದೆ ಹೇಳಿ ಮೇಡಮ್.
ಏನ್ ಮಾಡ್ತಾ ಇದೀರಾ ನಿಮ್ಮ್ ಹೆಸರು ಶೋಭಾ ಅಂತಾನಾ. ಹೌದಾ ಏನ್ ಮಾಡ್ತಾ ಇದೀರಾ ಕಾಫಿ ಆಯ್ತಾ.
ಹ್ಮ್ಮ್ ಕಾಫಿ ಆಯ್ತು ಮೇಡಮ್ ನಿಮ್ದ.
ಹ್ಮ್ಮ್ ಆಯ್ತು ಜಸ್ಟ್ ಆಯ್ತು ನಿಮಗ್ ಮಕ್ಕಳು ಮೇಡಂ. ಏನು ಯಾರ್ಯಾರು ಏನೇನ್ ಓದ್ತ ಇದಾರೆ ಗಂಡು ಹೆಣ್ಣು ಎಷ್ ಸ್ಟ
ನನಗೆ ಫಸ್ಟ್ ಟೈಮ್ ಮಗಳು ಬಂದು ಫಸ್ಟ್ ಟೈಮ್ ಮಗಳು ಅವಳು ಸೆವೆನ್ತ್ ಓದ್ತಾ ಇದಾಳೆ.
ಹ
ಮಗ ಬಂದು ಫೋರ್ತ್ ಸ್ಟಾಂಡರ್ಡು.
ಹ್ಮ್ಮ್
ಅವನು ಹಾಸ್ಟೆಲ್ಗೆ ಹಾಕಿದೀವಿ ಮಗಳನ್ನ ಜೊತೆಯಲ್ಲಿ ಇಟ್ಕೊಂಡಿದೀವಿ.
ಹ್ಮ್ಮ್ ಹ ಹ
ಮೇಡಂ ನಿಮಗ್ ಎಷ್ಟ ಜನ ಮಕ್ಕಳು ಮೇಡಂ ನಮ್ಮ ಹಸ್ಬೆಂಡು ನನಮ್ಮಂ. ನಮ್ಮ ಮನೆಯವ್ರು.
ಹ್ಮ್ಮ್ ಹೌದಾ ಹೆಂಗಿದೆ ಮೇಡಮ. ನಿಮ್ಮ ಜೀವನ ಲೈಫ್.
ಹ ಪರವಾಗಿಲ್ಲ ಮೇಡಮ್ ಚೆನ್ನಾಗಿದೆ.
ಹೌದಾ ಏನ್ ಅಡ್ಗೆ ಮಾಡಿದ್ದೀರಾ.
ಕನು ಮಾಡಿದೀವಿ ಮೇಡಮ್.
ಓ ನಾನ್ ವೆಜ್ ಪ್ರಿಯರಾ ನೀವು.
ಹೌದು ಮೇಡಮ್ ನಮ್ಮ ಯಜಮಾನ
ನನಗ್ ಮಟನ್ ಸಾಂಬಾರ ಮಾಡೋದು ಹೇಳ್ಕೊಡ್ತೀರಾ ಸ್ವಲ್ಪ.
ಹ್ಮ ಹೇಳ್ಕೊಳ್ತಿವ ತಗೋಳಿ ಮೇಡಮ.
ಹೇಳಿ ಮತ್ತೆ ಹೆಂಗ್ ಮಾಡೋದು ಅಂತ.
ಆ ಮಟನ್ ಇರುತ್ತಲ್ಲಾ ಅದನ್ನ ಚೆನ್ನಾಗ ಒಂದ. ಚೆನ್ನಾಗ ವಾಷ್ ಮಾಡಬೇಕು.
ಓಕೆ
ಅದ ಯಾಕೆ ಅಂತಂದ್ರೆ ಬೇರೆ ಕಡೆಯಿಂದ ಕಟ್ ಮಾಡ್ಕೊಂಡ್ ಬಂದಿರ್ತಾರಲ್ವಾ.
ಹ್ಮ್
ಸ್ವಲ್ಪ ಹೊತ್ತು ಒಂದು ಫೈವ್ ಮಿನಿಟ್ಸ್ ಅದನ್ನ ನೆನಹಾಕ್ಬೇಕು ಅದ್ ನೀರಲ್ಲಿ ನೆನ್ ಉಚ್ಚಬಿಟ್ಟು ಚೆನ್ನಾಗಿ ಉಜ್ಬಿಟ್ಟು ತೊಳೆದ್ಬಿಟ್ಟು ಆಯಲ್ ಕುಕ್ಕರಲ್ಲಿ. ಕುಕ್ಕರಲ್ಲೇ ಬೇಯಿಸ್ಬೇಕು ಅದನ್ನ ಯಾಕೆ ಅಂದ್ರೆ ಆ ಅದು ನಾವು ತುಂಬಾ ತಲೆಕಲ್ ಮಡ ತನ್ ಮಾಡ್ತೀವಿ ಹ ಅದನ್ನ. ಚೆನ್ನಾಗೆ ನೀ ಇದು ಆ ಹಾಯಾಲಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಬೇಕು. ಕೊ ಅದನ್ನ ಸ್ವಲ್ಪ ಒಂದು ಅ ಫೈವ ಮಿನಿಟ್ಸ್. ತೋ ಆಮೇಲೆ ಹ್ಮ್ ಕಾರಕ್ಕೆ ಎಲ್ಲ. ಎಲ್ಲದು ಐಟಮ್ ಎಲ್ಲ ಹಾಕಿರ್ತಿವಲ್ವಾ ಇದು ಮಸಾಲೆ ಐಟಮು. ಅದನ್ನೆಲ್ಲ ಚೆನ್ನಾಗಿ್ ರುಬ್ಬೇಕು ಚೆನ್ನ ರುಬ್ಬಿಟ್ಟ ಇಟ್ಟು ಅದರಲ್ಲಿ ಅದನ್ನ ಹಾಕ್ಬಿಟ್ಟು ಅದನ್ನ ಒಂದು ಫೈವ್ ಮಿನಿಟ್ ಚೆನ್ನಾಗಿ ಅದನ್ ರೋಸ್ಟ್ ಆಗತ್ತಾರ ಆಡ ಮಾಡಬೇಕು ಚನ್ನಾಗಿ ಡ್ರೈ ಆದ ದ್ಮೇಲೆ ಡ್ರೈ ಆದ್ಮೇಲೆ ನೀರ್ ಹಾಕ್
ಹ್ಮ್ ಹ್ಮ್
ನೀರ್ ಹಾಕ್ಬಿಟ್ಟು ಒಂದ್ ಐ ಐದ್ ವಿಷಲ್ ಒಡಸ್ಬೇಕು.
ಅಷ್ಟೊಂದ್ ಹೊಡಸ್ಬೇಕಾ ಮಟನ್ನು.
ಆ ಹೌದು ತಲೆಕಲ್ ಮಟನ್ನಿಗೆ ಅಷ್ಟೊಂದು ಹೊಡಸ್ಬೇಕು ನಾವು. ಅದ್ ತುಂಬಾ ಗಟ್ಟಿ ಇರೋದಿಂದ ಮೂಳೆ ಇರೋದಿಂದ ಮೂಳೆ ಬಿಟ್ಕೊಳತ್ತರ ಮಕ್ಳಿಗೆ ಎಲ್ಲಾ ಇಷ್ಟ ಆಗ್ಬೇಕಲ್ಲ.
ಹ್ಮ್
ಐದು ವಿಷಲ್ ಹೊಡೆಸಿದ್ರುನೂ ಅದ ಅರ್ಧ ಬರ್ಧ ಬೆಂದಿರುತ್ತೆ.
ಹಾ
ಹಂಗಾಗಿ ಮತ್ತೆ ಅದನ್ನ ಒ ಸ್ವಲ್ಪ ಹೊತ್ತು ಹಾಪ್ ಮಾಡಿ ಮತ್ತೆ ಒಂದ್ ಸ್ವಲ್ಪ ಮತ್ತೆ ಅದೆಲ್ಲ ಫುಲ್ ಗಟ್ಟಿಗೆ ಆಗಿರುತ್ತೆ ಸಾಂಬಾರು ಹಂಗಾಗಿ ಮತ್ತೊಂದ ಸ್ವಲ್ಪ ನೀರ್ ಹಾಕ್ಬಿಟ್ಟು ಅದಕ್ ಮತ್ತೆ ಒಂದು ಮೂರು ವಿಷಲ್ ನಡಸ್ಬೇಕು ಮೂರ್ ನಾಕು ವಿಷಯಾಲೋಡಸ್ಬೇಕು
ಹ್ಮ್ ಅವಾಗ ಅದು ತುಂಬಾ ಚೆನ್ನಾಗ್ ಟೇಸ್ಟ್ ಬಂದಿರುತ್ತೆ
ಹಾ
ಹ್ಮ್ ಆತರ ಮಾಡಿ ಖಂಡಿತ ಚೆನ್ನಾಗಿರುತ್ತೆ ನಿಮ್ಮನೇೆಯಲ್ಲಿ ಕೂಡ
ಮತ್ತೆ ಇನ್ನೇನ್ ವೆರೈಟಿ ಮಾಡ್ತೀರಾ ಮೇಡಮ್ ನೀವು ನಾನ್ ವೆಜ್ ಅಲ್ಲಿ
ನಾನ್ ವೆಜ್ ಅಲ್ಲಿ ಮೇಡಮ್ ನಮಗೆ ಬಿರಿಯಿ ಗಿರಿಯಾನ ಇವಲ್ಲ ಇಷ್ಟ ಆಗಲ್ಲ ನಮ್ಮ ಯಜಮಾನ್
ಹಾ
ಹ ಇದು ಹಂಗೆ ಇದು ಫ್ರೈ ಮಾಡ್ತ ಫ್ರೈ ಎಲ್ಲ ಮಾಡ್ತೀವಿ ಆಮೇಲೆ ಕಬಾಬ್ ಹೂ ಎಲ್ಲ ಜಾಸ್ತಿ ಮಾಡಲ್ಲ
ಹ್ಮ್ ಯಾಕೆಂತ ಕೇಳ್ಬೋದ ಕಬಾಬ್ ಎಲ್ಲ ಯಾಕ ಜಾಸ್ತಿ ಮಾಡಲ್ಲ ಅಂತ
ನಾ ಯಕೆ ಅಂದ್ರೆ ಅದು ಆಯಲ್ ಆನಕರಿ ಅಂತಂತ ಅಂತ ಹೇಳ್ಬಿಟ್ಟುನು ಆಯಲ್ ಫುಡ್ ನಾವು ತಿನ್ನಕ್ ಇಷ್ಟ ಪಡಲ್ಲ ಜಾಸ್ತಿ ಅದು ಎಣ್ಣೆ ಐಟಮ್ ಜಾಸ್ತಿ ಇರುತ್ತೆ ಅದ್ರಂದ ಅಂತ
ಹ್ಮ್
ಹ ಹಂಗಾಗಿ ಯಾವಾಗಾದ್ರೂ ಒಂದ್ಸಲ ಮಾಡ ಅದು ಹ ಕಬಾಬ್ ಮಾಡ್ತೀವ ಅಷ್ಟೇ
ಹ್ಮ್
ಜಾಸ್ತಿ ಚಪಾತಿ ಚಪಾತಿ ಆಹ ಚಿಕನ್ ಸಾಂಬಾರ್ಗೆ ಚಪಾತಿ ಜಾಸ್ತಿ ಮತ್ತು ಮರ್ತದವಿ ಮುದ್ದೆ ರೈಸ್ ಈ ತರ ಮಾಡ್ತ ತಿತಿ ಮಡಮ ನಾವು
ಹ
ಯಾಕೆಂದ್ರೆ ನಮ್ಮ್ನೆಯಲ್ಲಿ ನಮ್ಮ್ ಮನೆಗೆ ನಮ್ಮ್ ಯಜಮಾನ್ರಿಗೆ ಡೈಲಿ ಇರ್ಬೇಕು ಆ ಸ್ವಲ್ಪನಾದ್ರೂ ಇರ್ಲೇಬೇಕು ಹಂಗಾಗಿ ನಮ್ಗೆ ಆ ಮನೇಲ್ ಜಾಸ್ತಿ ಆದನೆಯ
ಹ್ಮ್ ಹ್ಮ್ ಹ್ಮ್ ಹ್ಮ್
ಹ ಹೊರಗಲ್ದು ನಾವ್ ತಿನ್ನಕ್ ಇಷ್ಟ ಪಡಲ್ಲ ಆ ಹ್ಮ್ ನನಗತ್ತೆ ಮಾವ ಅತ್ತೆ ಇ ಅತ್ತೆ ಮಾವ ಇಬ್ರು ಇದ್ದಾರೆ ಆಮೇಲೆ ನಾದ್ನೇ ಒಬ್ಳಿದಾಳೆ
ಹ್ಮ್
ಹ್ಮ್ ಈಗ ರೀಸೆಂಟ್ ಮದ್ವೆ ಮಾಡ್ಕೊಟ್ವಿ ನಾದ್ನಿನ ಬ್ಯಾಂಗ್ಳೂರಿಗೆ ಕೊಟ್ ಮದುವೆ ಮಾಡಿದೀವಿ ಹಾ ತುಂಬಾ ಚೆನ್ನಾಗಿದೆ
ಹ್ಮ್ ಹ್ಮ್ ಮತ್ತೆ ನೀವು ಮತ್ತೇಏನಾದ್ರು ಸೈಡ್ ಬಿಸ್ನೆಸ್ ಮಾಡ್ತೀರಾ
ಇಲ್ಲ ಮೇಡಮ್ ನಾವು ಏನ್ ಸೈಡ್ ಬಿಸ್ನೆಸ್ ಮಾಡ್ತಿಲ್ಲ ಮನೆಯಲ್ಲ ಇರೋದು
ಹ್ಮ್ ಹೌದಾ ಬ ಬ್ಲೌಸ್ ಎಲ್ಲ ಹೊಲಿತರಾ
ಹಾ ಒಲಿತೀನಿ ಮೇಡಮ್ ಫ್ರೀ ಇದ್ರೆ ಒಲಿತೀನಿ ಮನೆ ಕೆಲ್ಸನೇ ತುಂಬಾ ಇರುತ್ತೆ ಹಂಗಾಗಿ ಫ್ರೀ ಇದ್ರೆ ಒಲಿತೀನಿ ಇಲ್ಲ ಅಂದ್ರೆ ಇಲ್ಲ
ಹ್ಮ್ ಹ್ಮ್ ಹ್ಮ್ ಏನ ಸ್ಟಿಚ್ ಮಾತ್ರ ಎಷ್ಟ ಸಾಜ್ ಮಾತ್ರ ಒಂದ್ ಬ್ಲೌಸ್ಗೆ
ಆ ಐನೂರು ರೂಪಾಯಿ ತನಕ ಇದೆ ಮೇಡಮ್ ಒಂದ್ ಬ್ಲೌಸ್
ಸಾದ ಅಲ್ಲ ಸಾದ ಆದ್ರೆ ಎಷ್ಟು ಲೈನಿಂಗ್ ಕೊಟ್ರೆ ಎಷ್ಟು ಏನು ಅಂತ
ಪ್ಲೈನ್ ಆದ್ರೆ ಒಂದ್ ನೂರ್ ಐವತ್ತು ಸಾಧಾದ್ರೆ ಆ ಲೈನಿಂಗ್ ಇಂದ ಆದೆ ಮುನ್ನೂರು ನಾನೂರು ಸ್ವಲ್ಪ ಡಿಸೈನ್ ಆದ್ರೆ ಐನೂರು
ಹ್ಮ
ಹ್ಮ್
ಹ್ಮ್ ಹ್ಮ್ ಮತ್ತ
ಮಾಡ್ತೀವಿ ಪಾಲೆಲ್ಲ ಹಾಕಿದ್ರೆ ಎಂಬತ್ ಆ ಎಂಬತ್ತು ನೂರೂಪಾಯಿ ಎಲ್ಲ ಇರುತ್ತೆ ಮೇಡಮ್
ಮತ್ತೆ ಇನ್ನೇನ್ ಸಮಾಚಾರ
ಹೇಳ್ಬೇಕು ಮೇಡಮ್ ನೀವು ನಿಮಿಗ್ ಎಷ್ಟ್ ಜನ ಮಕ್ಳು ಮೇಡಮ್
ಹಾ ಅಮೇಲೆ ಹ್ಮ್ ಇನ್ನೇನ್ ಸಮಾಚಾರ ಮಕ್ಳು ನನಗೆ ಮೂವರು
ಮೂವರು ಹ್ಮ್ ಏನೇನ್ ಓದ್ತಿದ್ದಾರೆ
ಹ್ಮ ಹ ಮತ್ತೆ ಇನ್ನೇನ್ ಸಮಾಚಾರ ಮತ್ತೇನ್ ರಿ ಸಮಾಚಾರ
ಹೇಳ್ಬೇಕು ಮೇಡಮ್ ನೀವೆ
ಇನ್ನೇನು
ಹೇಳ್ಬೇಕು
ಇನ್ನೆನ್ರಿ ಮೇಡಮ್ ಹ್ಮ್ ಯಾಕು ಇಲ್ಲ ನನ್ ಫ್ರೆಂಡ್ ಏನೋ ಕಾಮಿಡಿ ಮಾಡಿದ್ವಿ
ಹಾ
ಅದಿಕ್ಕೆ ನಗ್ತಿದ್ದೀನಿ
ಹೌದಾ
ಹ್ಮ್
ಹ್ಮ್ ಹ್ಮ್ ಹ್ಮ್ ಹ್ಮ್
ಮ ಕ
ಹ್ಮ್ ರಾತ್ರಿ ಏನಕ್ಕೆ ಏನ್ ಊಟ ನಿಮ್ ಮನೇಲಿ
ಇಲ್ಲ ಮೇಡಮ್ ನಾನ್ ಮಳಹುಳಿಕಾಳ್ ಸಾಂಬಾರ್ ಮಾಡಿದ್ದೀನಿ
ಹಾ
ಹ್ಮ್
ಹ್ಮ್ ಅಲಿ ಊಟಕ್ಕೆ ರೆಡಿ ಆಯ್ತ ಅನ್ಸುತ್ತೆ
ಹಾ ರೆಡಿ ಆಯ್ತು ವೈಟ್ ಮಾಡ್ತಿದ್ದೀನಿ ಮನೆಯವ್ರಿಗೆ ಮನೆಯವರ್ ಬರ್ಬೇಕು ಸ್ವಲ್ಪ ಮಳೆ ಬೇರೆ ಬಂತ್ ಇವ ಇ ಕಡೆ
ಹಾ.
ಹ್ಮ್.
ಹ್ಮ್ ಹ್ಮ್ ಹ್ಮ್.
ಏನ ಆ್ತೀ ಹ್ಮ್ ಮತ್ತೆ
ಹ್ಮ ಮತ್ತೆ ಹೇಳ್ಬೇಕು ಸಮಾಚಾರವ ನೀವೆ
ಇನ್ನೆನ್ರಿ ಸಮಾಚಾರ
ಹೇಳ್ರಿ ಮೇಡಮ್ ಕೇಳಣ
ಹೇಳಿ ಕೆಳ್ತೀನಿ ಮತ್ತೆ ಮಕ್ಳು ಏನ್ ಮಾಡ್ತಿದರೆ ಇವಾಗ
ಮಕ್ಳು ಹೋಮ್ ವರ್ಕ್ ಮಾಡ್ತಿದ್ದಾರೆ ಮೇಡಮ್
ಹ್ಮ್ ಹ್ಮ್ ಹ್ಮ್ ಹ್ಮ ನಿಮ್ಮ ಹಸ್ಬೆಂಡ್ ಇನ್ನು ಬಂದಿಲ್ವಾ
ನನ್ ಹಸ್ಬೆಂಡ್ ಬಂದಿಲ್ಲ ಮೇಡಮ್ ನಮ್ಮ್ ಹಸ್ಬೆಂಡ್ ಬರೋದು ರಾತ್ರಿ ಹನ್ನೆರಡು ಗಂಟೆಗೆ.
ಹ್ಮ್.
ಮಟನ್ ಮಾಡಿದ್ಸ ಬೇಗ ಬರ್ತಾರೆ ಮೇಡಮ್.
ಹ್ಮ್ ಹ್ಮ್ ಹ್ಮ್ ಹ್ಮ್.
ತಲೆಕಲ್ ಮಟನ್ ಮಾಡಿದ.
ಹೌದಾ ನಂಗೆ ತುಂಬಾ ಇಷ್ಟ ತಲೆಮಟನ್ನು ನೀವ್ ಒಬ್ರೇ ತಿನ್ಬಿಟ್ರ ಹೆಂಗೆ. ಹ್ಮ್.
ಅಡ್ರೆಸ್ ಹೇಳಿ ಮೇಡಮ್.
ಏ ಖಂಡಿತ ಹೇಳ್ತೇನ್ರಿರಿ ಕ ಆಯ್ತಾ.
ಹೌದು ಮೇಡಮ್ ನಮ್ಮ್ ಮನೆಯಲ್ಲಿ ಈಗ ರೀಸೆಂಟ್ಲಿ ನನ್ ಹಸ್ಬೆಂಡ್.
ಯಾವಾಗ ಹಾಲ್ ಕಟ್ ಮಾಡಿದ್ರೆ ಅವಾಗ ಮೆ. ಹಾ ಹ್ಮ್ ಇನ್ನೇನ್ ಸಮಾಚಾರ ಮೇಡಮ್.
ನಮ್ಮ ಯಜ್ಮಾನ್ರಿಗೆ ರೀಸೆಂಟಗಿ ಅವ್ರ ತಂಗಿ ಮದ್ವೆ ಆಯ್ತು.
ಹ್ಮ.
ಅವರು ಆ ನಮ ನಮ್ ತಂಗಿ ಅವ್ರ ತಂಗಿದ ಮದ್ವೆ ಆಯ್ತಲ್ವಾ. ಇನ್ನೇನು ಟೆನ್ಷನ್. ನ್ ಇಲ್ಲ ಮೇಡಮ್ ಅವ್ರರಿಗೆ ಅದಕ್ಕೆ ಅವ್ರು ಯಾವಾಗ್ಲೂ ಎಲ್ಡ್ ದಿಸ್ಕೌಸ್ ಎಲ್ಲ ತಲೆಮಠ ಅಂತ ಅಂಬತಾರೆ ಮೇಡಮ್.
ಹಾ ಹೇಳಿ. ಇ ಕೆಸತ.
ನಮ್ ಯಜಮಾನ್ರಿಗೆ.
ಹ್ಮ ಹ.
ಏ ಕೇಳಿ ಮೇಡಮ್ ಇಲ್ಲಿ.
ಹಾ ಕೇಳಸಿದೆ ಹೇಳಿ ಮೇಡಮ್.
ಹಾ ನಮ್ಮ ಯಜಮಾನ. ರಿಗೆ ಯಾಕ್ರೀ ಮೇಡಮ್ ನಮ್ಮ ಯಜಮಾನ್. ಸುದ್ದಿ ಏತ್ತೀರ ನಗ್ತಿರಲ್ರಿ ಮೇಡಮ್.
ಕೇಳಿಸ್ತಿದೆ.
ಅಲ್ಲ ಮೇಡಮ್ ನಮ್ಮ ಯಜಮಾನ್ರಿಗೆ ತುಂಬಾ ಇಷ್ಟ ಈಗ ತೆಂಗಿದ್ ಮದ್ವೆ ಆಗ್ತಲ್ವಾ.
ಹಾ.
ಅದಕ್ಕೆ ಅವ್ರಿಗೆ ಯಾವ್ ಟೆನ್ಷನ್ ಇಲ್ಲ ಅನ್ಸ್ಬಿಟ್ಟತ್ತೆ ಅನ್ಸಿತ್ತೆ. ಹಾ ಅದಕ್ಕೆ ಎರಡು ದಿಸ್ಕಕೊಂದ್ಸಲ ತಲೆಕಾಲ್ ಮಟನ್ ತಂದ್ಬಿಡ್ತಾರೆ ಮೇಡಮ್ ನಮ್ಗೆ.
ಹೌದ ನನ್ಗೂ ಕಳಸ ಮೇಡಮ್ ಪ್ಲೀಸ್.
ಆ ನಮ್ಗೆಂತೂ ತಿದ್ದು ತಿಂದು ಊಟ ಸೇರ್ದಂಗ ಆಗ ಬಿಡಿದೆ ಮೇಡಮ್.
ಹ್ಮ್ ಹ್ಮ್ ಹ್ಮ್ ಬನ್ನಿ ನಾನ್ ಬೇಳೆ ಸಾಂಬಾರ್ ಮಾಡಿದೀನಿ ಬನ್ನಿ ಊಟಕ್ಕೆ.
ಹೌದಾ ಅಯ್ಯೋ ನೀವೆಲ್ಲೋ ನಾವೆಲ್ಲೋ ಏನ್. ಮಾಡದು ಮೇಡಮ್.
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್. ಬನ್ನಿ ಮೇಡಮ್ ಅಲ್ಲಾ ಬನ್ನಿ ಮೇಡಮ್ ನಿಮ ಒಂದ ನಿಮಷ. ಅಲ್ಲ ಬನ್ನಿ ಮೇಡಮ್ ಬೇಳೆ ಸಾಂಬಾರು ಊಟ ಮಾಡ್ಕೊಂಡ ಹೋಗಂತ.
ನ ತಲೆಕಲ್ ಮಠ ಅ ತಗೊಂಬಂದು ಬೇೇಳಸಾರ ಊಟ ಮಾಡ್ಬೇ ಮೇಡಮ್
ಆಯ್ತಂಗ ಮಾಡಿ
ಆಯ್ತು ಆಯ್ತು ಆಯ್ತು ಆಯ್ತು. ನೀವು ತುಂಬ ಚನ್ನಾಗಿ ಅಡಗೆ ಮಾಡ್ತೀರಾ ಅಂತಾ ಕೇಳ್ಪಟ್ವಿ ಮೇಡಮ್.
ಹೌದು ನಾನ್ ನಾನ್ ವೆಜ್ ಎಲ್ಲಾ ತುಂಬಾ ಚೆನ್ನಾಗ್ ಮಾಡ್ತೀನಿ.
ಹೌದಾ ಒಂದ್ಸಲ ಆಯ್ತು ಮೇಡಂ ಬಂದಾಗ ಖಂಡಿತ ಮಾಡ್ಕೊಡಿ.
ಹತ್ತತ್ ಸೆಕೆಂಡ್ ಬಟ್ ಮಾಡಿ ಹ್ಮ್.
ಹ್ಮ್ ಮೇಡಮ್ ತುಂಬಾ ಚೆನ್ನಾಗ್ ಮಾತಾಡ್ತ.
ಹ ಹೌದು ತುಂಬಾ ಚೆನ್ನಾಗ್ ಮಾತಾಡ್ತೇನಿ ತುಂಬಾ ಮಾತಾಡ್ತೀನಿ. ಮೇಮ್ ನನ್ಗ ಒಂದು ಕಾ ಬರ್ತಿದೆ ಮಾಡಿ.
ಓಕೆ ಮೇಡಮ್ ಓಕೆ ಮೇಡ್ ಥಾಂಕ್ ಯು